ಹಲೋ
ಇ ಆರಾಮಾಗಿದಯಾ?
ಹಾಂ ನಾನ್ ಆರಾಮಿದ್ದೀನ್ ನೀನ್ ಆರಾಮಾಗಿದ್ಯಾ?
ಹಾಂ ಆರಾಮಾಗಿದ್ದೀನಿ ಊಟ ಆಯ್ತಾ?
ಹ್ಮ್ ಆಯ್ತು ನಿಮ್ದು?
ನಮ್ದು ಆಯ್ತು ಏನ್ ಮಾಡ್ತಿದ್ಯಾ
ಏನಿಲ್ಲಪ್ಪಾ ಹಾಗೆ ಸುಮ್ನೆ ಕುತ್ಕೊಂಡಿದ್ದೆ.
ಹ್ಮ್ ಮನೇಲಿ ಎಲ್ರು ಆರಾಮಾಗಿದ್ದಾರಾ?
ಹಾಂ ಮನೆಯವರೆಲ್ರು ಆರಾಮಾಗಿದ್ದಾರೆ ನೋಡಿ. ನೀವು ನಿಮ್ ಮನೆ ಲೆಲ್ಲಾರು ಅ ಆರಾಮಾಗಿದ್ದಾರಾ?
ಹ್ಮ್ ಎಲ್ರೂ ಆರಾಮಿಯಾಗಿದ್ದಾರೆ ಮತ್ತೆ ಮಳೆ ಎಲ್ಲ ಆಯ್ತಾ ನಿಮ್ಮೂರಲ್ಲಿ?
ಆಯ್ತಪ್ಪ ಮಳೆ ಎಲ್ಲಾನು ಆಯ್ತು, ಆದ್ರೆ ಬಿಸಲು ಜಾಸ್ತಿ ಇದೆ ಯಾವಾಗೋ ಒಂದ್ಸಾರಿ ಮಳೆ ಬರುತ್ತೆ ಅಷ್ಟೇ.
ಹೌದು ನಮ್ಮಲ್ಲೆನೋ ಮಳೆ ಆಗ್ ಮತ್ತ ಇದೆ ಸ್ವಲ್ಪ ಮಳೆ ಆಗುತ್ತೆ ಸ್ವಲ್ಪ ಹೋಗುತ್ತೆ ಹಂಗೆ ಎಲ್ಲಾನು.
ಹ್ಮ್ ಹೌದು.
ಮತ್ತೆ ಏನ್ ಮಾಡ್ತಿದ್ಯಾ ಇವಾಗ?
ಏನಿಲ್ಲ ಇವತ್ತು ಕಾಲೇಜ್ಗ್ ಹೋಗಿದ್ದೆ ಬಂದೆ ಸ್ವಲ್ಪ ಎಕ್ಸಾಮ್ ಅ ಇದ್ ಪರೀಕ್ಷೆ ಇದ್ದಾವೆ, ಇನ್ನು ಸ್ವಲ್ಪ ದಿನ ಬಿಟ್ಟು ಓದ್ಬೇಕು ನೀನು?
ನಾನು ಬಂದೆ ಅಪ್ಪ ಈಗ್ ಕಾಲೇಜ್ಗ್ ಹೋಗ್ ಬಂದು ಸ್ವಲ್ಪ ಮನೇಲಿ ಹಸುಗಳೆಲ್ಲ ಇದಾವಲ್ಲ ಹಸುಗಳಿಗೆ ಮೇವ್ ಹಾಕಿದೆ ಮೇವ್ ಹಾಕಿ ಅವುಕ್ ಹಾಲ್ ಹಿಂಡಿದೆ, ಹಾಲ್ ಹಿಂಡಿ ಆದ್ಮೇಲೆ ಒಂದು ಐದಾರ್ ಹಸು ಇದ್ದಾವೆ ಹಸುಗಳಿಗೆಲ್ಲಾ ಹಾಲ್ ಹಾಲಿಂಡ್ ಇ ಮತ್ತೆ ಅವುಕ್ಕೆ ರಾತ್ರಿ ಹೊತ್ತು ಮೇವ್ ಹಾಕಿದೆ, ಮೇವ್ ಹಾಕಿ ಅವುಗಳನ್ನೆಲ್ಲ ಒಳ ಕಟ್ಟಿದೆ ಒಳ ಕಟ್ಟಿ ಆದ್ಮೇಲೆ ಅಪ್ಪಾಜಿ ಬಂದ್ರು ಹಾಲ್ ತಗೊಂಡ್ರು ಡೈರಿ ಹಾಲ್ ಹಾಕ್ತಿವಾ ನಾ ಯಾವಾಗ್ಲೂ ಆ ಹಾಲಾಕ್ತೀವೊ ಅವ್ರು ಹಾಲಾಕ್ಕಕ್ ಹೋದ್ರು ಮತ್ತೆ ಅಮ್ಮಗ್ ಸ್ವಲ್ಪ ಅಡಗೆ ಮಾಡಕ್ಕೆ ಸಹಾಯ ಮಾಡಿದೆ. ಅಮ್ಮ ಒಬ್ರೇ ಕೆಲ್ಸ ಮಾಡ್ತಾರಲ್ಲ ನಮ್ಗೆ ನೋಡಕ್ ಆಗಲ್ಲ ಅಮ್ಮಗೆ ಸಹಾಯ ಮಾಡಿದೆ ತರಕಾರಿ ಹೆಂಚ್ ಕೊಡೋದು ಆಮೇಲೆ ಸ್ವಲ್ಪ ಅ ಅನ್ನ ಮಾಡೋದು ದು ಆಮೇಲೆ ಅಮ್ಮ ರೊಟ್ ರೊಟ್ಟಿ ಮಾಡ್ತಾರಂದ್ರೆ ನಾನ್ ಸ್ವಲ್ಪ ತರಕಾರಿಗೆ ಗೆಳಿಗೆ ಬೇಯ್ಸೋದು ಒಗ್ಗರಣೆ ಕೊಡೋದು, ಪಲ್ಯ ಅದು ಮಾಡದು ಅದನೆಲ್ಲ ಮಾಡ್ದೆ ನೀನ್ ಏನ್ ಮಾಡ್ದೆ ಅಮ್ಮಗ್ ಸಹಾಯ ಮಾಡ್ದ ಇವತ್ತು.
ನಾನು ಕೂಡ ಅಷ್ಟೇ ನಾನು ಕೂಡ ಅಮ್ಮಗೆ ಸಾ ಮಾಡ್ದೆ, ತರಕಾರಿ ಹೆಚ್ಚೋದ್ ದಾಗ್ಲಿ ಒಂದೊಂದು ಅಡಿಗೆ ಮಾಡೋದಾಗ್ಲಿ ಒಗ್ಗರಣೆ ಕೊಡೋದಾಗ್ಲಿ ಅದೆಲ್ಲಾ ಮಾಡ್ದೆ. ನೀನು ಹಾಲು ಅಂತ ಹೇಳ್ದ ನಿಮ್ಮ ನಿಮ್ಗೆ ಎಷ್ಟ್ ಹಾಲು ಕೊಡುತ್ತೆ ನಿಮ್ ಹಸು?
ಹಸು ಒಂದ್ ಅಂದಾಜು ಒಂದ ಐದು ಲೀಟರ್ ಹಾಲೆಲ್ಲಾ ಕೊಡುತ್ತೆ ನಾವು ಹಾಲ್ನ ಅದನ್ನ ಡೈರಿಗ್ ಹೋಗ್ ಹಾಕ್ತಿವಾ ಡೈರಿಗಾಗ್ ಹಾಲ್ ಹಾಕುದ್ಮೇಲೆ ಅವರು ಅಲ್ಲಿ ಮತ್ತೆ ಫ್ಯಾಟ್ ಅಂತ ಇವಾಗ ಹಾಲ್ದು ಏನ ಫ್ಯಾಟ್ ಅಂತ ಇರುತ್ತೆ ಅದನ್ನ ಚೆಕ್ ಮಾಡ್ತಾರೆ ಅಲ್ಲಿ ಚೆಕ್ ಮಾಡಿ ಹಾಲ್ನ ತಗೊಂತಾರೆ. ಹಾಲು ತೆರಳುವಾಗೈತ ಗಟ್ಟಿ ಆಗೈತ ಎಮ್ಮೆ ಹಾಲ್ ಅಂದ್ರೆ ಸ್ವಲ್ಪ ಗಟ್ ಟ್ಟಿ ಆಗಿರುತ್ತ ಆದ್ರೆ ಹಸು ಹಾಲ್ ತಳ್ಗಾಗಿರುತ್ ತ್ತೆ ಹಾಲು ನೀನ್ ಯಾವತ್ತಾರು ಹಸು ಹಾಲ್ ಕರ್ದಿದ್ಯಾ?
ಆಹಾ ಇಲ್ಲ ನಾನ್ ಕರ್ದಿಲ್ಲ ನಮ್ ಮನಲೆೆಲ್ಲಾ ಇಲ್ವಲ್ಲ ಅದಕ್ಕೆ ನನ್ಗೆ ಅದ್ರ ಬಗ್ಗೆ ಏನು ಅಷ್ಟು ಗೊತ್ತಿಲ್ಲ. ನಿನ್ ಮನೇಲಿದೆ ಅಂತಂದೆಲ್ಲ ಅದ್ರ ಬಗ್ಗೆ ಸ್ವಲ್ಪ ಹೇಳು.
ಅ ಹೂಂ ಏನಿಲ್ಲ ಹಸುಗಳನ್ನು ಒಂದ್ ಮಗು ತರಾನೇ ಕಾಳಜಿ ಮಾಡ್ಬೇಕಾಗತ್ತೆ. ಅವುಗಳಿಗೂ ಹುಷಾರ್ ತಪ್ಪಿದ್ರೆ ಡಾಕ್ಟರ್ನ ಕರೆಸಿ ಅವಕೂ ಎಲ್ಲಾ ಔಷಧಿಗಳನ್ನ ಕೊಡ್ಸ್ಬೇಕು ಅವು ಅವುಗಳಿಗೂ ಮಾತ್ರೆ ಹಾಕ್ಬೇಕು ಆಮೇಲೆ ಹಸುಗಳು ಸಗ್ಣಿ ಹಾಕಿದ್ರೆ ಅದ್ನೆಲ್ಲ ತೆಗ್ದು ಒಂದು ತಿಪ್ಪೆಗೊಗಿಬೇಕು. ಆಮೇಲೆ ಅವುಗಳಿಗೂ ಮೈಯೆಲ್ಲ ತೊಳೆದು ಸ್ನಾನ ಮಾಡಿಸಬೇಕು, ಅದೇ ತರ ಒಂದು ಮನುಷ್ಯನಿಗೆ ಯಾವ್ ತರ ಎಲ್ಲಾನೂ ಮಾಡ್ತೀವೋ ಕಾಳಜಿಯಿಂದ ಪ್ರೀತಿಯಿಂದ ನೋಡ್ಕೋತೀವೋ ಹಸುಗಳ್ನು ಅದೇ ತರನೇ ನೋಡ್ ಕೊಂತಿನಿ, ಇವಾಗ ನಮ್ಗೇನ್ ಅನ್ಸತ್ ಅಂದ್ರೆ ಆ ಹಸುಗಳ್ ಬಿಡಪ್ಪ ಮಾತ್ ಬರಲ್ಲ ಏನಿಲ್ಲ ಅವ್ರ್ನಾ ಅವ್ರ್ನ್ ಎಷ್ಟ್ ನೋಡ್ಕೊಂಡ್ರು ಅಷ್ಟೆ ಅದೇನ್ ಅದ್ ನಮಗ್ ಸ್ಪಂದಿಸುತ್ತಾ ಅಂತ ಅನ್ಸ್ತ್ ಅನ್ಸತ್ತೆ ನಿಮ್ಗೆ ಹಸುಗಳ್ಗಿಲ್ಲ ಅಲ್ಲ ಇವಾಗ.
ಹೌದು ನಮ್ಗೆ ಗೊತ್ತಿಲ್ಲಲ್ಲ ಅದ್ರ ಬಗ್ಗೆ ಅದಕ್ಕೆ ಅ ನೀವು ಬೆಳ್ಸಿದೀರಾ ಅಲ್ವಾ ಹಾಲೂ ಕರಿತೀರಾ ಮತ್ತೆ ಅದ್ರಿಂದ ಮೊಸ್ರು ಮಾಡ್ತೀರಾ ಮಜ್ಗೇನೂ ಮಾಡ್ತೀರ ಅದ್ರಿಂದ ಎಲ್ಲ ನಮಗೆ ಎಷ್ಟೋ ಆ ಇದು ಅಲ್ಲ ಒಳ್ಳೇದಲ್ಲ ತಂಪು, ಈಗೆಲ್ಲ ಬೇರೆ ಇದು ಪ್ಯಾಕೆಟ್ ಹಾಲ್ಗಳು ಬಂದ್ಬಿಟ್ಟಿದ್ದಾವೆ ಅದ್ರ ಅ ಇದುನೇ ಗೊತ್ತಾಗ್ತಿಲ್ಲ ರುಚಿನೇ ಗೊತ್ತಾಗ್ತಿಲ್ಲ ಪ್ಯಾಕೆಟ್ ಮೊಸರು ಪ್ಯಾಕೆಟ್ ಅ ಇದು ಮಜ್ಗೆ ಆತರ ಬಂದ್ಬಿಟ್ಟಿದ್ದಾವೆ ಅದ್ರ ರುಚಿನೇ ಗೊತ್ತಾಗೋದಿಲ್ಲ ಒಟ್ಟು.
ಹೌದು ನೀವೆಲ್ಲಾ ಏನ್ ಮಾಡ್ತೀರ ಅಂದ್ರೆ ಇವಾಗ ಹೊರ್ಗಡೆ ಮಜ್ಗೆ ಆಗ್ಲಿ ಮ ಮೊಸರು ಆಗ್ಲಿ ಹಾಲಾಗ್ಲಿ ಎಲ್ಲಾ ಹೊರ್ಗಡೆಯಿಂದ ದುಡ್ ಕೊಟ್ಟು ಖರೀದಿ ಮಾಡ್ತೀರ ಅ ಏನಾಗಿದೆ ಅಂದ್ರೆ ಇವಾಗ ನಾವ್ ನಾವ್ ತಯಾರ್ ಮಾಡಿರೋದು ಮನೇಲ್ ತಯಾರ್ ಮಾಡಿರೋ ತರ ಮೊಸ್ರು ಆಗ್ಲಿ ಮಜ್ಜಿಗೆ ಆಗ್ಲಿ ಆಮೇಲೆ ಕರ್ದಿರೋ ಹಾಲ್ ಹಾಲ್ ತರ ಯಾವ್ದೂ ಬರಲ್ಲ ಎಲ್ಲದ್ರಲ್ಲೂ ನೀರು ಮತ್ತೆ ಏನಾದ್ರೂ ಒಂದು ಮಿಕ್ಸ್ ಮಾಡಿರ್ತಾರೆ, ಆದ್ರೆ ನಾವೇನ್ ಮಾಡ್ತೀವ್ ಅಂದ್ರೆ ಮನೇಲೆ ಹಸುಗಳಂದ್ ಹಾಲ್ ಕರ್ದು ಅದಕ್ಕೆ ಮತ್ತೆ ಹಾಲ್ ಕಾಯಿಸಿ ಅದಕ್ ಹೆಪ್ ಹಾಕಿ ಮೊಸರ್ ಮಾಡ್ತೀವಿ ಮೊಸ್ರು ಕಡ್ದು ಬೆಣ್ಣೆ ತಗದು ತುಪ್ಪ ಮಾಡ್ತೀವಿ ಮತ್ತೆ ಅದೇ ಮಸ್ ಆ ಬೆಣ್ಣೆ ತೆಗೆಯುವಾಗ ಕಡ್ದ್ ಇರ್ತೀವಲ್ಲ ಮೊಸರು ಅದ್ರಿಂದ ಮಜ್ಗೆ ಆಗುತ್ತೆ ಮಜ್ಗೆ ಕೂ ಮತ್ತೆ ಮಜ್ಗೆ ಮಜ್ಗೆಲೀ ಮತ್ ಮತ್ತೆ ಮ ಮಸಾಲ್ ಮಜ್ಗೆ ಮಾಡ್ಕೋಬಹುದು ಇವಾಗ್ ಇದ್ ವಿಧವಾದ ಪಾನ್ಕಗಳ್ನೂ ಮಾಡ್ಕೋಬಹುದು. ನಮ್ ಮನೇಲ್ ಹಸು ಐತ್ ನೀವಾದ್ರೆ ಏನ್ ಮಾಡ್ತ್ಯ? ಹೊರ್ಗಡೆಯಿಂದ ತರ್ತೀರ ಅಲ್ವಾ?
ಹೊರ್ಗಡೆ ಇಂದ್ ತ ನಿಮ್ಗೆ ಯಾಲಿನ್ ಹಾಲು ಅಂತಂದ್ವಿ ಹಾಲಿನ್ ಪದಾರ್ಥದಲ್ಲಿ ನಿಮ್ಗೆ ಏನೇನ್ ಮಾಡಕ್ ಗೊತ್ತು? ಅಂದ್ರೆ ಈಗ ನೋಡು ಶಾವ್ಗೆ ಪಾಯ್ಸ ಮಾಡ್ತಾರೆ ನನ್ಗೆ ಗೊತ್ತಿರೋ ಪ್ರಕಾರ ಶಾವ್ಗೆ ಪಾಯ್ಸ ಮತ್ತೇ ಹಾಲಿಂದ ಖೀರ್ ಮಾಡ್ತಾರೆ ಆಹ ಮತ್ತೆ ಉಗ್ಗಿ ಏನೋ ಮಾಡ್ತಾರೆ ಅದೆಲ್ಲ ಗೊತ್ತು ನಿಂಗೆ ಏನ್ ಗೊತ್ತು ಹಾಲಿನ ಪದಾರ್ಥ ಮಾಡೋದು
ಕೋವಾ ಅಂತ ನಾವ್ ಮಾಡ್ತೀವಿ ಅದು ಸಿಹಿ ಪದಾರ್ಥ ಕೋವನ್ನದು
ಹ್ಮ್ ಹೌದು
ಹ ರಸ್ಗು ಇವಾಗ ಹಾಲ್ ಯಾವಾಗದ್ರೂ ಏನೋ ಕೈ ಜಾರಿ ತಪ್ಪಿ ಏನಾದ್ರು ಹಾಲ್ ಕೆಟ್ಟೋಗಿರತ್ತಲ್ಲ
ಹ್ಮ್ ಹೌದು
ಅವಾಗ ಅದನ್ನ ಅದೇ ಹಾಲ್ನ ತಗೊಂಡು ಪನ್ನೀರ್ ಆದ್ರು ಮಾಡ್ಕೊಂತೀವಿ ಇಲ್ಲ ರಸ್ ರಸಗುಲ್ಲನಾದ್ರು ಮಾಡ್ಕೊಂತೀವಿ ಹಾಲಿಂದ ಏನಾದ್ರು ತಯಾರ ಮಾಡ್ಬೋದು ಇವಾಗ ಪೇಡ ಹಾಲ್ಕೋವಾ ಹಾಲ್ಲಿಂದ ತಯಾರಿಸ್ತಾರಲ್ಲ ಹಾಲಿಿನ ದೂದ್ ಪೇಡಾ ಆತರ ಯಾವ್ದಾದ್ರು ಸ್ವೀಟ್ ಅ ಸಿಹಿಯಾದ್ರೂ ತಯಾರ್ ಮಾಡ್ಬೋದು ಇಲ್ಲ ಅಂದ್ರೆ ಸಿಹಿ ಪಾಯಸ ಆಗ್ಲಿ ಆಮೇಲೆ ಕೀರ್ ಆಗ್ಲಿ ಇದೇ ಯಾವ್ದಾದ್ರು ಮಾಡ್ಕೋಬಹುದು ಹಾಲಿಂದ ನಮ್ಗೆ ಮನೇಲಿ ಹಸುನ್ನ ಕಟ್ಟಿದೀವಲ್ಲ ನಮ್ಗೆ ಹಾಲಿಂದ ಏನಾದ್ರು ಮಾಡ್ ಕೋಬಹುದು ಹೊರಗಡೆ ಹೋಗಿ ತಗೊಂಡ್ ಬರ್ಬೇಕಪ್ಪಾ ಇಷ್ಟು ದುಡ್ಡು ಕೊಡ್ತರ್ಬೇಕು ಅಷ್ಟು ದುಡ್ಡು ಕೊಡ್ತರ್ಬೇಕು ಅಂತ ಏನಿಲ್ಲ ನಮ್ಮ್ ಮನೇಲಿ ಅ ಹಾಾಲ ಇದೆ ಅಲ್ಲಿ ಎಷ್ಟನ ಮಾಡ್ಕೋಬಹುದು ಏನಾರ ಮಾಡ್ಕೋಬಹುದು ರಾತ್ರಿ ಮಲ್ಗೋವಾಗ ಒಂದ್ ಗ್ಲಾಸ್ ಹಾಲ್ ಕುಡ್ದು ಮಲ್ಕೊಂತಾರೆ ಎಲ್ರು
ಹ್ಮ್ ಹೌದು ಈಗ ನ ಇದನ್ನು ನೋಡು ನಮ್ಗೆ ಅಂದ್ರೆ ಈಗ ಪ್ಯಾಕ ಕೇಟ್ ಅಲ್ ತೊಗೋತೀವಿ ಅದ್ರಿಂದ ನಮಗೆ ಗೊತ್ತ ಆಗ್ತಿಲ್ಲ ಅದ್ರೆ ಬೆಲೆ ಎನ ಯಾಕಂದ್ರೆ ನಮ್ಗೆ ನೀರ ನೀರ್ ನೀರ್ನ ಏನ್ ಮಾಡ್ತಾರೆ ಬೆರೆಸಿ ಕೊಟ್ಬಿಡ್ತಾರೆ ಹಾಲಲ್ಲಿ ಅದ್ರ ಬ ಅಂದ್ರೆ ಈಗ ಏನಾದ್ರು ಮಾಡಕ ಹೋಗ್ ಮಾಡಕ್ ಹೋಗದ್ರೆ ಚ ಇಲ್ಲ ಕಾಫಿ ಮಾಡಕ್ ಹೋಗ್ತಿದ್ರೆ ಅಂದ್ರೆ ಅವೆಲ್ಲ ಹಾಲ್ ಬೇಗನೆ ಕೆಟ್ಟೋಗ್ಬಿಡ್ತಿತ್ತು ಈಗ ನೀನ್ ಹೇಳ್ದೆ ನೋಡು ಕೆಟ್ಟೋಗಿರೋ ಹಾಲಿಂದ ಪನ್ನೀರ್ ಮಾಡ್ಬಹುದು ರಸಗುಲ್ಲಾ ಮಾಡ ಆಬಹದು ಅಂತ ಅಂದಲ್ಲ ಈಗ ನೀನ್ ಹೇಳಿದ್ರಂದ ನಾನು ಅದನ್ನು ಆ ಪ್ರಯತ್ನ ಮಾಡ್ತೀನಿ
ಆದ್ರೆ ನೀವು ಹೊರಗಡೆಯಿಂದ ಮಾಡಕ್ಕಾಗಲ್ಲ ಯಾಕಂದ್ರೆ ಹಾಲು ತೆಳವಾಗಿರತ್ತಲ್ಲ ಆ ಮೊದ್ಲೇ ಹಾಲು ಮಿಕ್ ಹಾಲಿಗೆ ನೀರ್ನ ಮಿಕ್ಸ್ ಮಾಡಿರ್ತಾರೆ ಮ ಇವಾಗ ನೀವು ಸ್ವಲ್ಪ ಹಾಲು ಇದ ಕೆಟ್ಟೋದ ಮೇಲೆ ಅಂದ್ರೆ ಅದು ಪನ್ನೀರ್ ಬರಲ್ಲ ಮತ್ತೆ ರಸಗುಲ್ಲ ಮಾಡ ಬರಲ್ಲ ಒಂದ್ ಸರಿ ಹ ಕೆಟ್ಟದ್ರೆ ಕೆಟ್ಟೋಗುತ್ತೆ ಆದ್ರೆ ನಮ್ದ್ ಹೆಂಗ ಆಗುತ್ತೆ ಅಂದ್ರೆ ಮನೆಯಲ್ಲಿ ನಾವೇ ಕರರ್ತಿತ್ತೇವೆಲ್ಲಾ ಹಾಲು ಗಟ್ಟಿ ಆಗಿರುತ್ತೆ ಇವಾಗ ಎಮ್ಮೆ ಹ್ರೂ ಪರಲ್ಲ ಹಸು ಹಾಾಲಾದ್ರೂ ಪರವಾಗಿಲ್ಲ ಯದಾದ್ರೂ ಅ ನಾವು ನೀರ್ ಬೆರೆಸಿರಲ್ಲ ಅದಕ್ಕೆ ನಾವ ಏನಾದೂ ಮಾಡಬೋದು ನಿಮಗ್ ಕಷ್ಟ ಆಗುತ್ತಲ್ವಾ ಹಾಲು ಎಲ್ಲಾ ನೀನ್ ಯಾಕ ಒಂದ್ಸರಿ ಬಂದ್ ಮನೆಗ್ ಬಂದ ಹಸುಗಳು ಹಾಲು ಕರೆಯೋದು ಅದನ್ನೆಲ್ಲಾ ಒಂದ್ಸರಿ ಅನುಭವಿಸಬಾರ್ದು ನಮ್ಮ್ ಮನ್ಯಾಗ ಬಂದು
ನಾನು ಬರ್ತನಿ ಖಂಡಿತ ಬರ್ತೀನಿ ಬಂದು ನೋಡ್ತೀನಿ ನೀವ್ ಯಾವ್ಯಾವ್ ತರ ಹಸುಗಳನ್ನ ನೋಡ್ಕೋತೀರಾ ಯಾವ್ ತರ ಹಾಲ್ ಕರತೀರಾ ಮತ್ತೆ ಮೊಸರು ಯಾವ್ತರ ಮಾಡ್ತೀರಾ ಮಜ್ಜಿಗೆ ಯಾವ್ತರ ಮಾಡ್ತೀರಾ ಅದೆಲ್ಲಾನು ನಾನ್ ಬಂದು ನೋಡ್ಕೋತೀನಿ ನೀನ್ಂಗ ಒಂದ್ಸಾರಿ ಹೇಳ್ಕೋಡ್ ಕೊಡು
ಹ್ಮ್ ನೀವು ಹಾಲನ್ನ ಹೆಂಗ್ ತರ್ತೀರಾ ಮನೆಗೆ ಹೊರಗಡೆಯಿಂದ ತರ್ತೀರಾ
ಹ ಹೊರಗಡೆಯಿಂದ ಈಗ ಡೈರಿ ಫಾರ್ಮ್ ಅಲ್ಲಿ ಪ್ಯಾಕೆಟ್ ಹಾಲು ಮಾರ್ತಾರೆ ಆ ತರ ಹಾಲ್ ತರ್ತೀವಿ ಎಲ್ಲ ಪ್ರೇರ್ ಸಿಗೋದು ನಮ್ಗೆ ಗಟ್ಟಿ ಹಾಲು ಯಾವಾಗಾದ್ರೂ ಒಂದ್ಸಾರಿ ಸಿಗುತ್ತೆ ಬೇರೆಯವ್ರ ಹಸು ಇಿಂದ ಮ ಬೇರೆಯವರ ಹತ್ರ ಹಸು ಬೇರೆಯವರ ಹತ್ರ ಹೋಗಿ ನಾವು ಇಸ್ಕೊಂಡ್ ಬರ್ತೀವಿ
ಹ್ಮ ನೀವು ಮನೆಗ್ ಹಾಲ್ ತಂದು ಮತ್ತೆ ಅದಕ್ಕೆ ಹೆಪ್ಪಾಕಿ ಮೊಸರು ಮಾಡ್ತೀರಾ ಇನ್ ಮೊಸರುೂನು ಹೊರ್ಗಡೆಯಿಂದ ತರ್ತೀರಾ
ಅಂತಂದ್ರೆ ನಾವು ಮೊಸರು ನಾವೇ ಎಪ್ಪ ಹಾಕ್ತಿೀವಿ ಇಲ್ಲ ಅಂತಂದ್ರೆ ಪ್ಯಾಕೆಟ್ ಮೊಸರು ತಗೊಂಡ್ ಬಂದ್ಬಿಡ್ತೀವಿ ಹೊರ್ಗಡೆ ಅಂಗಡಿಯಿಂದ
ಹ್ಮ್ ಚೆನ್ನಾಗಿದೆತ ಅದು ಹುಳಿ ಎಲ್ಲ ಏನ ಆಾಗಿರಲ್ವ
ಹ ಇಲ್ಲ ಚೆನ್ನಾಗಿರಲ್ಲ ಅದು ಸ್ವಲ್ಪತ್ತ ಆದ್ಮೇಲೆ ಅದು ಹುಳಿ ಆಗ್ಬಿಡುತ್ತೆ ಅದು.
ಆಹ ಕಷ್ಟ ಆಗತಲ್ವ ನಿಮ್ಗೆ ಆ ಹಾಲನ್ನ ಹೊರಗಡೆ ತಂದು ಮತ್ತೆ ಅದು ಕೆಟ್ಟೋದ್ರೆ ಮತ್ತೆ ದುಡ್ಡು ವ್ಯರ್ಥ ಆಗತ್ತೆ ಹಾಲು ಇರಲ್ಲ ಮೊಸರು ಕೂಡ ಅಷ್ಟೇ ಹುಳಿಯ ಆದ್ರೆ ತಿನ್ನಂಗ ಆಗಲ್ಲ ಮಜ್ಜಿಗೆ ಮಾಡಿದ್ರು ಚೆನ್ನಾಗಿರಲ್ಲ ಅಲ್ವಾ.
ಹ್ಮ್ ಹೌದು ಏನು ಚೆನ್ನಾಗಿರೋದಿಲ್ಲ ಅದಕ್ಕೆ ಆ ನಾವು ಈಗೀಗಂತೂ ಪ್ಯಾಕೆಟ ಇನ್ ಮೊಸ್ರು ಅವೆಲ್ಲ ಬಿಟ್ಬಿಟ್ಟಿದ್ದೀವಿ ಯಾರ ಹಸು ಇರ್ತಾವೋ ಅವ್ರ ಹತ್ರಾನೇ ಹೋಗಿ ಹಾಲು ಮೊಸ್ರು ಮಜ್ಜಿಗೇನ ತರ್ತಿದೀವಿ ಅದು ಒಂದ್ ಸ್ವಲ್ಪ. ಗಟ್ಟಿ ಇರುತಲ್ವಾ.
ಹ್ಮ್ ಹಂಗ್ ತಂದ್ ಕೊಡ್ತಾರ ನಿಮ್ ಮನೆ ಮನೆಗೆ ಹಾಲಾಕತರಾ.
ಹಾ ಆಗ್ತಾರೆ ಅವರು ಒಬ್ಬೊಬ್ರು ಇ. ಏನು ಚೆನ್ನಾಗಿರಿ ಚೆನ್ನಾಗ್ ಕೊಡ್ತಾರೆ ಒಬ್ಬೊಬ್ರು ನೀರು ಬೆರೆಸ್ತಾರೆ.
ಹೌದು ಈಗಿನ ಕಾಲದಲ್ಲಿ ಯಾರನೂ ನಂಬಕ್ ಆಗಲ್ಲ ಬಿಡಿ ಯಾಕಂದ್ರೆ ಎಲ್ರೂ ಇವಾಗ ತಮ್ ಲಾಭನೇ ನೋಡ್ಕೊಂತಾರೆ ಯಾರು ಪ್ರಾಮಾಣಿಕತೆಯಿಂದ ಕೆಲ್ಸಾನೇ ಮಾಡಲ್ಲ ಹಾಲ್ ನೀ ಹಾಲಿಗೆ ಆ ನೀರ್ ಬೆರೆಸೆ ಬೆರೆಸ್ತಾರ ಅನ್ಸತ್ತಲ್ವಾ ಯಾರೋ ಒಬ್ರು ರೈತರು ಚ ಒಳ್ಳೆವರಾಗಿದ್. ಮಾತ್ರನೆ ಹಾಲಿಗ್ ನೀರ್ ಬೆರೆಸ್ದೇ ಕೊಡ್ತಾರ ಅನ್ಸುತ್ತೆ.
ಎಲ್ಲೋ ಒಬ್ರು ಇರ್ತಾರ ಆತರ ಕೊಡೋವರು ಎಲ್ರು ಆತರ ಕೊಡೋದಿಲ್ವಲಾ.
ಹ್ಮ್ ಹೌದು ಕಷ್ಟ ಆಗುತ್. ಮತ್ತೆ ನಾವು ಮನೇಲಿ ಕಟ್ಟಿದೀವಲ್ಲ ನಮ್ಗೆ ಈ ತರ ಎಲ್ಲಾ ಏನ್ ಅನುಭವ ಆಗಿಲ್ಲ ಯಾಕಂದ್ರೆ ನಾವೇ ಬೇರೆಯವ್ರಿಗೆ ಹಾಲೆಲ್ಲಾ ಕೊಡ್ತೀವಲ್ವಾ. ನೀನ್ ಬಂದೋಗುವಂತ್. ಸರಿ ಮನೆಗೆ ನಿನ್ಗೆಲ್ಲಾನು ನನ್. ಅನುಭವ ಅನುಭವ ಹೆಂಗಿರತ್ತೆ ಅಂತ ಅಂತನೂ ಗೊತ್ತಾಗುತ್ತೆ ನಿನ್ಗೆ.
ಹ್ಮ್ ಸರಿ.